ಆರಾಮಿದ್ದೀರಾ
ಹಾ ಆರಾಮದೇ ನೀವು
ನಾವು ಆರಾಮ್ದೀ
ಕೈದರಾ
ನಾವು ಡ್ಯಾನ್ಸ್ ಕ್ಲಾಸ್ ಹಚ್ಚಿದ್ವಿ ಇವಾಗ ಮುಗೀತು ಬಂದ್ವಿ
ಡ್ಯಾನ್ಸ್ ಕ್ಲಾಸಿಗೆಲ್ಲ ಹೋಗ್ತೀರಾ
ಹಾ.
ಹ್ಮ್. ಅಂದ್ರೆ ಚೆನ್ನಾಗಿ ಹೇಳ್ಕೊಡ್ತಾರ ಕ್ಲಾಸ್.
ಹಾ ಹೇಳ್ಕೊಡ್ತಾರೇ
ಹ್ಮ್.
ಫಸ್ಟ್ ಬೇಸಿಕ ಕೊಡ್ತಾರೆ ಆಮೇಲ ಡ್ಯಾನ್ಸ್.
ಹೌದಾ ಅಂದ್ರೆ ಮೊದ್ಲ. ಎಲ್ಲಾ ಯಾವ ತಥ ಸ್ಟೆಪ್ ಹಾಕ್ಬೇಕು ಯಾವ ತರ ನಿಂದರಬೇಕುಂತ ಹೇಳ್ಕೊಡ್ತಾರೆ.
ಹಾ.
ಹ್ಮ್.
ನಾವು ನೃತ್ಯ ಅಂದ್ರೆ ನೃತ್ಯ. ನಾವು ಈತರ ಪಾರ್ಟಿ ಸಾಂಗ್ ಅಂದ್ವಿ ವರ್ಷ ನಾವು ಯಾವತರ ಕೇಳ್ತೀವಿ ಆತರ ನಾವ್.
ಎಲ್ಲ ಥರ ಹೇಳ್ಕೊಡ್ತಾರೆ ಸಂಗೀತಾನೂ ಹೇಳ್ತಾರ.
ಸಂಗೀತ ನು ಐತಿ ನಾವು ಡ್ಯಾನ್ಸ್ ಕ್ಲಾಸ್ ಅಷ್ಟೇ ಹಚ್ಚಿದೀವಿ.
ಭರತನಾಟ್ಯನುೂ ಹೇಳ್ತಾ.
ಹಾ ಭರತನಾಟ್ಯ ಹೇಳು ಕೊಡ್ತಾರೆ.
ಹೂ ನಮ್ಮ ಮನೆಯಲ್ಲೂ ನಮ್ಮ ಅಕ್ಕನ ಮಗಳು ಹೋಗ್ತಾಳೆ ಭರತನಾಟ್ಯ ಕ್ಲಾಸಿಗೆ.
ಹೌದಾ.
ಅಂದ್ರೆ ನೀವು ಮನೇಲೆಲ್ಲಾ ಡ್ಯಾನ್ಸ್ ನೀವೇ ಹೇಳ್ಕೊಡ್ತೀರಾ ಮಕ್ಕಳಿಗೆ.
ಹಾ.
ಹ್ಮ್. ಕೆಲ್ಸ ಎಲ್ಲ ಆಗಿದೆ
ಹಾ ಹಾಗಿದೆ ಮುಕ್ಕೊಂಡಿದ್ದೀವಿ
ಹ್ಮ್
ನಿಮ್ದು ಊಟ ಆಯ್ತಾ
ಹ ನಮ್ದು ಇನ್ನ ಇಲ್ಲಾ ಮಾಡ್ಬೇಕು ಇವಾಗ ಎಲ್ಲಾ ಕೆಲ್ಸ ಆಯ್ತಾ
ಹ್ಮ
ಇವಾಗ ಊಟ ಮಾಡ್ಬೇಕು ನೋಡು ಅಡುಗೆ ಮಾಡ್ತಿದ್ದಾರೆ ಅಕ್ಕಾ ಮಾಡ್ಬೇಕು ನಿಮ್ದ ಆಯ್ತಾ ಊಟ
ಹಾ ನಮ್ದ ಆಯ್ತು
ಹ್ಮ್
ಹ್ಮ್
ಏನು ಮಾಡಿದ್ದೀರಾ ಊಟಕ್ಕೆ
ನಾವು ಮ್ಯಾಗಿ ಮಾಡ್ಕೊತಿಂದ್ವಿ
ಮ್ಯಾಗಿ ಮಾಡಿದ್ದೀರಾ
ಹ್ಮ್
ಯಾರ ಅಮ್ಮ ಮಾಡಿಡ್ರ ನೀವು ಮಾಡಿದ್ದೀರಾ
ಇಲ್ಲ ನಾನೇ ಮಾಡದೆ
ಅಡುಗೆ ಎಲ್ಲ ಮಾಡ್ತೀರಾ ನೀವು
ಇಲ್ಲ ಫೋನ್ನಲ್ಲಿ ನೋಡ್ಕೊಂಡ್ ಮಾಡ್ದ
ಫೋನಲ್ಲಿ ನೋಡಿ ಮ್ಯಾಗಿ ಮಾಡಿದೀರಾ
ಹ್ಮ
ಅಂದ್ರೆ ನಿಮ್ಗೆ ಫೋನಲ್ಲಿ ನೋಡಿಲ್ಲ ಅಂದ್ರೆ ಅಡುಗೆ ಮಾಡಕ್ ಬರ ಅಲ್ವಾ ಅಂದ್ರೆ. ಏನು ಕಲ್ತಿಲ್ವಾ ನೀವು.
ಆ ಹಾ.
ಹ್ಮ್ ಮನೇಲ್ಲ ಅಮ್ಮಾ ನಾವು ಮಾಡ್ತೇವೆ. ಅಪ್ಪ ಎಲ್ಲ ಮನಲಿ ಅಮ್ಮನ ಕೈಯಲ್ಲಿ ಏನೋ ಒಂಚೂರು ಹೆಲ್ಪ್ ಮಾಡ್ತೀವಿ.
ಹ್ಮ್.
ಅಂದರೆ ಅಮ್ಮ ಬೇಯಂಗಿಲ್ವಾ ಮನೇಲಿ.
ಹ ಹಾ ಬೈಯಲ್ಲ.
ಅದ ಹೆಂಗೆ ಬಯಲ್ಲ ಎಲ್ಲಾ. ಮನೇಲ್ಲೂ ಅಮ್ಮ ಕೆಲಸ ಮಾಡು ಕಲ್ಕೋಬೇಕು ಎಲ್ಲ ಅಂತ ಬೈತಾರಲ್ಲ.
ನಾಳ ಮನೆ ಚಿಕ್ಕ ಮಗ ಅಲ್ವಾ.
ಅಂದ್ರೆ ಕೊನೆ ಮಗಳ. ಅಮ್ಮಾಗಾ. ಹಾಗಾಗಿ ಏನು ಕೆಲ್ಸ ಕಚ್ಚಿಲ್ವ ನಿಂಗೆ.
ಹಾ.
ಹ್ಮ್ ಅಂದ್ರೆ ಏನು ಬರಂಗಿಲ್ಲ ನಿಮ್ಗೆ ಅಡ್ಗೆ ಮಾಡಕೆ.
ಹ ಹಾ ಬರಲ್ಲ.
ಹೌದ ಅಮ್ಮ ಮಾಡ್ಕೊಟ್ಟ್ದ ಎಲ್ಲಾ ತಿಂತೀರ.
ಹಾ ತಿಂತೀವಿ.
ಮಾಡಬೇಕು ಕಲಿಬೇಕು ನೀವು.
ಹ್ಮ ಬರಲ್ಲ ನಾನು ಏನಾದ್ರೂ ಎಡವಟ್ ಮಾಡ್ತೀನಿ ಅಂತ ಹೆಚ್ಚಲ್ಲಾ.
ಬರಲ್ಲ ಅಂದ್ರೆ ಏನುೂ ಬರಂಗಿಲ್ಲ ನೀವ್ ಮಾಡ್ಬೇಕು ಹೇಳ್ಬೇಕು ಅಮ್ಮಗ ನಾನು ಕಲ್ಕೋತೀನಿಮ್ಮ ಅಮ್ಮಾ ನಾನು ಮಾಡ್ತೇನೆ ಎಲ್ಲಾ ಅಡಗೆ ಅಂತ ಹೇಬೇಕು. ಕೂ ನೀವು ನೀವ್ ಹೇಳಿದ್ರೆ ಅಮ್ಮ ಬಿಡತ್ತಾರೆ.
ನಿಮಗ್ ಬರುತ್ತಾ ಎಲ್ಲಾ ಅಡುಗೆ ಮಾಡಕ್
ಹಾ ಮಾಡ್ತೀವಿ ನಾವೆಲ್ಲಾ ಮಾಡ್ತೀವಿ ನಮ್ಮ ಮನಲಿ ಅಮ್ಮ ಎಲ್ಲಾ ಕೆಲ್ಸ ಹಚ್ಚಿದ್ದಾರೆ. ಅಂದ್ರೆ ಕಾಲೇಜ್ ಕೂಲ್ ಬಂದು ಮಾಡ್ತೀವಿ ಹೋಗಾಗು ಮಾಡ ಹೋಗ್ತಿವಿ. ಮಾಡತವಿ.
ಏನೇನ್ ಮಾಡ್ತೀರಾ ಅಡ್ಗೆ.
ಅಡುಗೆ ಎಲ್ಲ ಥರ ಬರುತ್ತೆ ಚಪಾತಿ.
ಹೋಳಿಗೆ ಹೆಂಗ್ ಮಾಡ್ತೀರಾ.
ಹೋಳಿಗೆ ಮಾಡ್ತಾರಲ್ವಾ ಅಮ್ಮ ಮನೇಲಿ.
ಹಾ.
ಅದೇ ಥರ ನಾವು ಮಾಡ್ತೀವಿ.
ನಾವು ಮೊನ್ನೆ ಅದು ಅಮ ಅಮವಾಸೆ ಇತ್ತಲ್ವಾ ಅಧಿಕ ಅಮಾವಾಸೆ.
ಹಾಂ ಮಾಡಿದರಾ ಅಮಾವಾಸ್ಯೆ.
ಹಾ ಅಪ್ಪ ಅಮ್ಮ ಇಬ್ರು ನದಿಗ್ ಹೋಗಿದ್ರು ಮುಳಗಿ ಬರಾಕ್ಕ.
ಹಾ.
ನಾನ ಅವ್ರ ಬರೋ ಮುತ್ತಿಗೆ ಎಲ್ಲಾ ಮಾಡಿದ್ರ ಆಯ್ತಂತ ನಾನು. ಹಾ ಮಾಡ್ಬೇಕ ಅಕೊಂಡಿದ್ದೆ ಮಾಡಕ ಒಂದು ಬೋಗಣಿ ಒಳೆ ಬೆಲ್ಲ ಹಾಕಿ ನೀರಾಕಿ ಇಟ್ಟಿದ್ದೆ.
ಬಹುಣಿಯ ಒಳಗೆ ಹೋಗಿ ಆತರ ಮಾಡ್ತಾರ ಬೆಲ್ಲಾಕಿ.
ನಾನು. ಆಹ ಸಜ್ಕದ್ದ ರೆಸಿಪಿ ಕೇಳಿದ್ದೆ ನಮ್ಮ ಅಕ್ಕಗ. ಅದೇ ತರ ಇದ್ಲ ಅದಕ್ ರವಾ ಹಾಕಿ ತಿರುಬೇಕಂತ ಇದ್ಲ.
ಹಾ ಮೊದ್ಲು ನೀರ್ ಹಾಕಿ ಆಮೇಲೆ ಬೆಲ್ಲ ಹಾಕಿ.
ಅದ್ರ ಹಂಗೆ. ಇದು ಮೋಸ್ಟ್ಲಿ ಹೋಳ್ಗಿಗನು ಹಾಗೆ ಇರ್ಬೋದಲ್ಲ ಬೆಲ್ಲ ನೀರು ಹಾಕಿ ಆಮೇ ಬಾೇಳೆ ಹಾಕಿ. ಆದ್ರೆ ಆಗತ್ ಅನ್ಕೊಂಡಿದ್ದೆ.
ಓಹೋ ಈಗೆಲ್ಲ ಮಾಡಿದ್ದೀರಾ.
ಹ ಹ ಇಡೀ ಇರಿ ಅಷ್ಟೇ ಬೋಗೋಣ ನೀರು ಬೆಲ್ಲ ಆಗಿ. ಇಕ್ಕಿನಿ ಅದೇ ಟೈಮಗ ನಮ್ಮ ಅಜ್ಜಿ ಬಂದ್ಲು.
ಹಾ.
ನಮ್ಮ ಅಜ್ಜಿ ಬಂದು ಅಮ್ಮ ಇದಕ್ ಬೆಲ್ಲ ಸಾಕಾಗತ್ತೆನ್ ನೋಡಂಗಿ ಎದಕಂದ್ರೆ ಹೋಳಿ ಗೀಗೆ ಅನ್ನಿ ಒಂದ ಎಟ ಬಿಟ್ರು.
ಒಡ್ಸ್ಕೊಂಡ್ರಿ ನೀವು.
ಹಾ.
ಇದರಲ್ಲ.
ಆಮೇಲೆ ಮತ್ತೆ ನಮ್ಮ ಅಮ್ಮ ಬೈದು ನಮ್ಮ್ ಅಜ್ಜಿ ಬೈದು.
ಹ್ಮ್.
ಮತ್ತೆ ಅದು ಮತ್ತೆ ಸಜ್ಜಿಕಾ ಮಾಡಿದ್ರು.
ಅಂದ್ರೆ ನಿಮಗೆ ಮನೆಯಲ್ಲೂ ಗೊತ್ತಿಲ್ವಾ ಅಮ್ಮ ಮಾಡೋದ್ ಹೇಗೆ ಅಂತ ನೋಡಿಲ್ವಾ ನೀವು
ನನ್ ಒಮ್ಮಿ ಅದು ಹೋಳ್ಗಿ ಮಾಡೊ ಮುತ್ತಿಗೆ ಹೋಗಿಲ್ಲ.
ಹೊದಾ ಮೊದ್ಲೇ ಬೆೇಳೆ ಕುದಿಸಕೋಬೇಕು ಕುಕ್ಕರ್ ಅಲ್ಲೇ
ಹಾ
ಆಮೇಲೆ ಬೆಲ್ಲ ಹಾಕ್ಬೇಕೆಲ್ಲಾ ಆದ ಅ ನೀರ್ ಬಸ್ತ್ ಮೇಲೆ ಬೆಲ್ಲ ಅದೆಲ್ಲ ಹಾಕಿ ಅದು ಒಂದು ಪ್ಲೇಟ್ ಗೆ ಹಾಕ್ಬೇಕು ಅಂದ್ರೆ ಸ್ವಲ್ಪ ಆರಬೇಕಲ್ಲ ಆಮೇಲೆ ಅದೆಲ್ಲ ರುಬ್ಬೇಕು ಇಲ್ಲ ಮಿಕ್ಸಿಗೆ ಹಾಕ್ಬೇಕು
ಹ್ಮ್ ನನ್ಗ್ ಗೊತ್ತಿದ್ದಿಲ್ಲ ನಾ ಎಲ್ಲ ನೋಡ್ಬೇಕು ಟೈಮ್ ಇದ್ದಿದ್ದಿಲ್ಲ
ಹಾಗಾಗಿ ಸಜಾಗ ಗ ಮಾಡೋದಂಗೆ ಹಂಗೆ ಇದೇ ತರ ಮಾಡಿದ್ದೀರಾ.
ನಾನ್ ಹಿಂಗೆ ಮಾಡ್ತಾರೆ ಅನ್ಕೊಂಡಿದ್ದೆ.
ಚಲೋ ಕೆಲಸನೇ ಮಾಡಿದ್ದೀರಾ ಹೇಳಿ ಹಾಗಾಗಿ ನಿಮಗೆ ಮನೆ ಲ್ಲ ಏನು ಮಾಡಕ್ ಅಚ್ಚಂಗಿಲ್ಲ ಈ ತರ ಮಾಡ್ತಿರಲ್ಲ ಅಂತ. ಚಲೋ ಮಾಡಿದ್ದಾರೆ ಹೇಳು ಅಮ್ಮ
ಹ ಹ
ಮತ್ತೆ ಏನು ಬರಲ್ಲ ನಿಮಗೆ ಅಡುಗೆ ಮಾಡಕ್ಕೆ
ಚಾ ಮಾಡ್ತೀನಿ.
ಚಾ ಒಂದೇನಾ
ಹ ರೈಸ್ ಮಾಡ್ತೀನಿ
ರೈಸ್ ಮಾಡ್ತೀರಾ?
ಹಾ
ಹ್ಮ್
ಮತ್ತೆ ಪೋನಲ್ಲಿ ನೋಡಿ ಪಾಲವ್ ಮಾಡ್ತೀನಿ.
ಹಾ ಎಲ್ಲಾ ಪೋನಲ್ಲೆನಾ
ಹಾ.
ಅಂದ್ರೆ ಏನು ನೋಡ್ಲಾರೆ ಬರಂಗಿಲ್ವಾ ನಿಮಗೆ ಮಾಡ್
ಬರಲ್ಲ
ಅಂದ್ರೆ ಕಾಲೇಜ್ಗೆ ಹೋಗ್ತೀರಲ್ಲ ಫ್ರೀ ಇದ್ದ ಟೈಮಲ್ಲಿ ಮಾಡ್ಬೇಕ್ರಿ.
ಅಲ್ಲಿ ಕಾಲೇಜ್ ನಲ್ಲಿ ಎಲ್ಲಿ ಮಾಡ್ಬೇಕು.
ಹಂಗಲ್ಲ ನಾ ಹೇಳ್ತಿರೋದು ಊರಿಗ್ ಬಂದಿರ್ತರಲ್ಲ. ರಜೆ ಇದ್ದಾಗ. ಆ ಟೈಮ್ ಅಲ್ಲಿ ಕಲ್ಕೋಬೇಕ್ರಿ ಏನಾರ ಅಮ್ಮಾಗ ಕೇಳಿ ಈತರ ಮಾಡ್ತೀನಿ ಅಂತ.
ಹಾ ಹಂಗೆ ಅವ ಅವಾಗ್ಲೇ ಬಂದಾಗ ಇಂಥವೆಲ್ಲಾ ತಿಲ್ಕೊಂತೀವಿ
ರೊಟ್ಟಿ ಮಾಡ್ತೀರಾ?
ರೊಟ್ಟಿ ಬರಲ್ಲಾ.
ಬರಲ್ವಾ
ಹ್ಮ
ಅಮ್ಮನೇ ಎಲ್ಲ ಕೆಲಸ ಮಾಡೋದು.
ಹ್ಮ್
ಮತ್ತೆ ಏನೇನ್ ಮಾಡ್ತೀರಾ ಅಂದ್ರೆ ಬೇರೆ ತರ ಚಟುವಟಿಕೆಗಳು.
ಹೂ ಹೂ
ಇನ್ನ ಬಾಸ್ಕೆಟ್ ಹಾಕೋದು
ಇಲ್ಲ ಬರಲ್ಲ ಇದು ಸ್ಯಾರಿ ಗೊಂಡೆ ಕಟ್ತೀನಿ
ಅಂದ್ರೆ ಸಾರಿ ಕುಚ್ಚ ಕಟ್ತೀರಾ ಹ್ಮ ಅಂದ್ರರೆ ಮನೇಲಿ ಇಷ್ಟೇನಾ ಬೇರೆ ಹೊರಗೆಲ್ಲ ಕಟ್ತೀರಾ
ಇಲ್ಲ ಮನೇಲ್ಲಷ್ಟೇ
ಅಂದ್ರೆ ಎಷ್ಟು ಸಾರಿ ಕಟ್ಟಿದೀರಾ ಇವಾಗ
ಅಂದ್ರೆ ಏನಾನ ಒಬ್ಳೇ ಕಟ್ಟಿಲ್ಲ ನಮ್ಮ್ ಅಕ್ಕರು ನಾವವು ಇಬ್ರು ಕಟ್ಟಿದೀವಿ
ಅಕ್ಕ ನೆಲ್ಗ್ ತಗೊಂಡು ಮಾಡಿದ್ದೀರಾ ಇದನ್ನು ಅಂದ್ರೆ ನಿಮನ್ ಸ್ವಂತ ಕೆಲಸ ಏನುೂ ಆಗಲ್ಲ ನಿಮಗೆ ಮಾಡೋಕ್ಕೆ
ಆಗುತ್ತೇ ಭಯ
ಅದು ಅಡಗೆ ಮಾಡಕ್ ಹೋದ್ರೆ ಏನಾದ್ರೂ ಆಗುತ್ತೆ ಅಂತ
ಇದ್ರಗ ನನಗ್ ಭಯನೇ ಆಗರ್ತ್ತೆ
ಇದರಲ್ಲಿ ಹೆಂಗೆ ಭಯ ಆಗತ್ ರೀ
ಹೂವು ಕಡ್ತೀನಿ ಹೂವು ಒಂದ್ ಕಡ್ತೀನಿ ನೋಡಿ ಯಾರ ಎಲ್ಪ್ು ತಗೊಲ್ದೆ
ಹಾಗೆ ಎಲ್ರೂ ಮಾಡ್ತಾರೆ ಹೂವಂದ ಚೆನ್ನಾಗಿ್ ಕಟ್ತೀರ ಹ್ಮ್
ನೀರ್ಏನ್ ತಿಂದ್ರಾ ನೀವು ನೀರ್ಳ ಎಣ್ಣಿದ್ವಲ್ಲ ಇಷ್ಟು ದಿನ ಸೀಸನ್ ತಿಂದ್ರಾ
ಹಾ ತಿಂದೀವಿ ನಾವೆಲ್ಲಾ ನಮ್ದು ಹೊಲದಲ್ಲಿ ಗಿಡ ಇದೆ
ಹ್ಮ್
ಹಾಗಾಗಿ ಮನೇಲಿ ಡೈಲಿ ತಂದು ಕೊಡೋರು
ಹ್ಮ್
ತಿಿಂದವಿ ನೀವು ತಿಂದ್ರಾ
ನಿಮ್ ಉಊಣಲ್ ಕಟ್ ಇದು ಕಟಕ್ ಇದು ಎಣಿಕೆ ಆಕ್ತೀರಾ
ಹಾಂ ಹಾಕ್ತೀವಿ
ಏನೇನ್ ಹಾಕಿದೀರಾ
ಅಂದ್ರರೆ ಈಗ ದೇವ್ರರಿಗೆ ಹೋಗಾಗ ನೆವುದೇ ಮೇಲೆ ಸ್ತಾರಲ್ಲ
ಹಾ
ಆ ತರ ಎಲ್ಲಾ ಹಾಕಿದ್ವಿ ಇವು ಬಾಗ್ಲಿಗೆ ಹಾಕ್ತಾರಲ್ಲ ಪರ್ದೆ ಹವು ಹಾಕಿದೀವಿ ಮತ್ತೆ ಮ್ಯಾಟ್ ಹಾಕಲ್ವಾ ಮ್ಯಾಟು ಆಯಕದವೆ ಅಂದ್ರೆ ಫ್ರೀ ಇರುತ್ತಲ್ಲ ಟೈಮ್ ಅಲ್ಲಿ ಕಾಲೇಜ್ಗೆ ಹೋಗಿ ಬಂದ್ಮೇಲೆ ಆ ಟೈಮ್ಲ್ಲೆಲ್ಲ ನೋಡ್ಕೊಂಡ್ ಹಾಕೋದು ಹಾ ಹಾಕ್ತೀವಿ ಅಮ್ಮ ಬೇಯತಾರೆ ಮನೇಲಿ ಸುಮ್ನೆ ಕೂಡ್ಬಾರ್ದು ಯಾವುದಾದ್ೂ ಒಂದು ಕೆಲಸ ಮಾಡ್ತಿರಬೇಕು
ಹಾ
ಅಂತಾರಲ್ವಾ ಹಾಗಾಗಿ
ನಮ್ಮನೆಯಲ್ಲಿ ನಮ್ಮನೇಲಿ ಬೈತಾರೆ ಆದ್ರೆ
ನೀವು ಮಾಡೋಂಗಿಲ್ವಾ ಕೆಲಸ
ಹ್ಮ್ ಹ್ಮ್
ಅಂದ್ರೆ ಮನೇಲಿ ಕೊನೆಯ ಮಗಳು ಅಂದ್ರ ಅಲ್ವಾ
ಹ್ಮ್